ಏನ್ ಮಾಡ
ರಾಮಗಿರಿ ಏನಿಲ್ ನೋಡ್ರಿ ಸುಮ್ಮ ಕುಂತಿ ನಾವು ಅರ ಮಧ್ಯೆ ನೋಡ್ರಿ
ಹ ಹೌದ್ರಿ ಏನು ಇಲ್ಲನೋಡ್ರಿ ಬಂದಿ ನೋಡ್ರಿ ಈಗ
ಮನೆಗೆ ಅದೇರಿ
ಮನೆಗದೇವಿ ನೋಡ್ರಿ ನೀವು ರೀ ಏನಿಲ್ಲ ನೋಡ್ರಿ ಜಸ್ಟ್ ಬರಣ ಫೋನ್ ಹಚ್ಚುವೆ
ಅಯ್ಯೋ ಮಳಿ ಬರಾತದರಿ ಇಲ್ಲಿ ಈ ಕಡೆ
ಜೋರ ಅದೇನ್ರಿ ಮಳಿ ಈ ಕಡ ಏನ ಸ್ಲೋ ಅ ಆದ ನೋಡ್ರಿ
ಟಾಟಾನ ಸ್ವಲ್ ಬಂತತ್ರಿಗಂದ ಸ್ವಪ ಹನಿ ಹನಿ ಆತ್ರಿ ಮಿ ಯಾವಾಗ ಹ್ಮ ಬರೋಣ ಟೀ ಕುಡ್ದ ಫ್ರೆಶ್ ಆಗಿ ಕುಂತೇನಿ ನೋಡ್ರಿ
ಹೌದ್ರೀ ನಿಮ್ದೇ ನಾಷ್ಟಟ್ಲ ಸಮೀಪ್ ಇರ್ತ ನಡೀತದ ನಮ್ದು ದೂರ ಇರ್ತದ
ಏ ಎಲ್ಲಿ ಸಮೀಪ ರೀ ನಮ್ದು ಮೂರ್ ಕಿಲೋಮೀಟರ್ ಆತದ್ರೀ ನಾ ಗಾಡಿಯದಂತ, ಚಲಾಕತ್ರಿ ಪೆಟ್ರೋಲ್ ಗಾಡಿ ಇದೇ ರೀ ಆಟ ಆಟ ವರ್ಲ್ಡ್ರಿ ಮತ್ತೆ ಆಟೋ ಕಂದರು ಒಂದೇ ಸರಿ ನೋಡ್ಕೋ ಕೊಡಬೇಕ್ರಿ
ಹೌದೌದೌದ್ರಿ
ಅದು ಊರುಹೊರಗೆ ಕತ್ತಲ್ರಿ ಆಟೋದವರು ಯಾರು ಬರಲ್ರಿ ಹೋಗಾಗ ಬರ ಸೇರಿ ತಗೋತಾರಿ ಚಾರ್ಜ ನೂ ರೂಪಾಯಿ ತಗೋತಾರೀ ಒಂದ್ ಸರಿ ಬರ್ಬೇಕಾದ್ರ,
ಹ ಹ ಹ
ಬೈಕ್ ಅಂತ ಹೇಳಿ ಹೆಂಗ ಬರ್ತೀವ್ರಿ
ಹೌದು
ಹಾ ರೀ ಇಲ್ಲಾಂದ್ರೆ ನಮ್ದು ನಿಮ್ದೇ ಆತಿತ್ತು ಆಟೋಕ್ ಹೋಗೋದು ಹಣೆ ಬರಹ,
ನಾವ್ಯಾನ್ ಲೆಕ್ಕ ಬ
ಹಾ ರೀ ತಗೋ ಬೇಕೇನ್ ಅನ್ಕೊಂಡಿರಿ ಹೊಸಕೋಟೆ ನಿನ್ನೆ ಕೇಳಿಕೊಂಡು ಶೋರೂಮ್
ಹಲೋ ಕೇಳಾಕತ್ತದ್ರಿ
ಹಾ ಕೆಳಕತ್ತಿದ್ರೆ ನಿಮಗ್ರಿ
ಇಲ್ಲ ಕಿವಿಗ್ ಹಾಕೊಂಡಿದ್ನಲ್ರಿ ನೆಟ್ ಆಫ್ ಆಗಿತ್ರೀ ನೆಟ್ ಆಫ್ ಆದ್ರೂ ಬರಂಗಿಲ್ಲ ಅಲ್ರೀದು ಹೌದ್ರಿ
ಹಾ ರರಿ ಇದು ರಿಂಗ್ ಗಾಡಿ ತಾನು ಬೇಕಂತ ಮಾಡಿನ್ರಿ ಹೊಸ ಅದೊಂದ್ ಮದ್ಲಿನೊಂದ್ ಹಳಿ ಗಾಡಿ ಅದಾರಿ ಸ್ಕೂಟಿ ಅದು ತಗೊಂಡೆ ಆರ್ ವರ್ಷ ಐತ್ರಿ ಮೊಲಿಂದು
ಹ
ಅದು ಕೊಟ್ಟು ಹೊಸ ಗಾಡಿ ತಗೊಂಡೆ ಅನ್ಕೊಂಡೆ
ಗಾಡಿಎಷ್ಟು ಗಾಡಿ ಎ ಕಮ್ಮಿ ರೇಟ್ ಕೊಡ್ರಿ ಮತ್ತಮ
ಅಕ್ಕ ಹಳಿದು ಅದು ಜಾಸ್ತಿ ಪೆಟ್ರೋಲ್ ಹೋಗ್ತದ ನೋಡ್ರಿ ಇಪ್ಪತ್ತೊಂದು ಸೌರೊಂದರ ಅಂದರೆ ಅವರಿಗೆ ರಲ್ಲಿ
ಹ್ಮ
ಇಪ್ಪತ್ತೈದ್ ಸಾವಿರ ಕೊಟ್ರ ತಗೋರಿಿ ಇಲ್ಲ ಇಲ್ಲಾ ಯಾಕಂದ್ರೆ ನಾನೇ ನಲ್ವತ್ ಸಾವಿರ ರೂಪಿ ಕೊ ತಗೊಂಡ ನ್ರಿ
ಹ ಹೌದ ಹೌದೌದ್ರಿ
ಹಾ ರೀ ಸುಮ್ಮನೆ ನನ್ ಲಾಸ್ ಆಗ್ತದಲ್ರಿ ಇನ್ನ ತಗೊಂಡ ಒಂದ್ ವರ್ಷನು ಆಗಿಲ್ಲ ಆಕ್ಚುಲಿನ ಫಸ್ಟ್ ಸೆಂಡ್ ಹ್ಯಾಂಡ ತಗೊಂಡಿ ಸ್ಟ್ ಹ್ಯಾಂಡ್ ತಗೊಂಡಿಲ್ಲ ಗಾಡಿ
ಹ ಹ ಹ್ಮ
ಸೆಕೆಂಡ್ ಹಂಡ್ ತಗೊಂಡಿನಿ ಅವ್ರ ಶೋರೂಮ್ ನನೋ್ ಆಟ್ ಕೇತಾರ ರೀ ರೇಟ್,
ಹೌದ್ರಿ
ಹಾ ರೀ ಮತ್ತ ಬೇಕೇಏನ್ ನಿಮ್ಗೊಂದ್ ಅವಶ್ಯಕತೆ ಆದ್ರೆ ಸ್ಕೂಟಿದು
ಆದ್ರಿ ನಾವ್ ಹೆಂಗಂದ್ರ ಲೋಕಲ್ದವ್ರಿ ನಾವ್ ಕಮ್ಮಿ ರೇಟ್ ಇದ್ರ ತೊಗೊಲ್ ನಾವವು
ಮತ್ತತ್ ಇಪ್ಪತ್ತಐದ ಸಾವರ ರೂಪಾಯಿ ಅಂದ್ರ ಚೊಲೋ ಅಲ್ರರಿ ಕಡಿಮೆ ರೇಟ್ ಅಲ್ರರಿ
ಜಾಸ್ತಿ ಪಟ್ರೋಲ್ ಹಂಗ ಅಂತಿರಲ್ರರಿ
ಪೆಟ್ರೋಲ್ ಜಾಸ್ತಿ ಹೋಗ್ತದ್ರೀ ಅಂದ್ರ ನೀವ ಏನ್ ಲೋಕಲ್ ತಿಗಾಡ್ತಿರಲ್ಲ ದೂರ್ ದೂರ್ ತಗೊಂಡ್ ಹೋಗಲ್ಲ ಎಲ್ಲಿರಿ
ಹ್ಮ್ ದೂರ್ದ ಎಂತ ನೋಡುವವಲ್ರಿೀ ಮತ್ತ
ಒಂದ್ಂಗ್ ಗ ಒಂದ್ ಸಾವಿ ರೂಪಾಯಿ ಪೆಟ್ರೋಲ್ಕ್ ಹ್ತು ನೋಡ್ರಿ
ಒಂದ್ ತಿಂಗದಾಗ ಒಂದ್ ಸಾವಿ ರೂಪಿಟ್ರಲ್ಕ್ ಇಲ್ ಇಲ್ರರಿ ನಾವ್ ಇಲ್ ನಾವುಲ್ಲಿ ನಮಗ್ ಬ್ಯಾಡ್ ಬಿಡ್ರಿ ನ ಮನಗೆಾರ ಸು ಅ ನ ಮನ್ ಗ ತಿಗಾಡ್ತ ನಮ್ಮಿಯಾರನ್ನ ಪ ಪರ್ಸು ಮೊಲ್ಕ ಮನೆಗೆ ಬೇಕಂದ್ರೂನು ಬೇಕಲ್ರೀ
ಹಾ ಬೇ್ರಿ ತಗೋಬೋದ್ರಿ ಹೊಸ ಗಾಡಿ ತಗೋಕಿನ ರೀ ಸೆಕಂಡ್ ಹ್ಯಾಂಡ್ ತಗೋಬಹದು ಮನಿ ಲೋಕಲ್ ಅಲ್ಲೇ ತಿರ್ಗಡವ್ರ ಇದ್ರ ನಾನು ಸ್ವಲ್ಪ್ ದೂರ್ ದೂರದ ಹೋಗೋದಿತ್ತು ಅಂದ್ರ ಸತ್ತ ಹೋಗ್ಬೇಕಕ್ ಮೈಲೇಜ್ ಕೊಡ ಅಲ್ಲಾ ಇವು ಗಾಡಿಯರಿ
ಹೌದ್ರ ಹ್ಮ್ ಹ್ಮ
ನೋಡ್ರಿ ಮತ್ತತ್ ನಾಳೆ ಶೋರೂಮ್ ನಾಗ ಕೊಡ್ತೀನಿ ಮತ್ ತಗೋಬೇಕಕ್ ಅನ್ನೋದಿತ್ತು ಅಂದ್ರ ಹೇಳ್ರಿ ಮತ್ ತಗೋತಿದರ ತಗೋರಿ ನನ್ ಹೆಸರ್ಗ ಏನದ ಗಾಡಿ
ಹೌದ್ರೀ ಕ್ಯಾಳ್ತೀನಿ ತೋರ್ ಮತ್ ನ ಕಳ್ತೀನಿ ಹೌದ್ರಿ
ಹಾ ರೀ ಹಾ ಯಾಕಂದ್ರ ನಾನೇ ನಾವ ಆರ್ ವರ್ಷದಿಂದ ಆಗ್ಯದ್ರೀ ಅದು ಬಾಳ್ ಓಡಿಲ್ಲ ರನ್ನಿಂಗ್ ಆಗಿಲ್ರಿ ಗಾಡಿ ಯ ಚೊಲಿ ನಾನ್ ಕೊಟ್ರರಿ ನಲ್ವತ್ ಸಾವಿ ರೂಪಾಯಿ ತಗೊಂಡೇನ್
ಹ್ಮ್ ಹ್ಮ್ ಹ್ಮ್
ಈಗ ಏಳೇನ್ ಎಂಟು ತಿಂಗಗಳುಳ ನಾನು ಡ್ಸಿನನ್ ಅಷ್ಟೇ ರರಿ
ಹ್ಮ್ ಹ್ಮ ಹ್ಮ್ ಹ್ಮ್
ಮತ್ತತ್ ನಲ್ವತ್ ಸಾವಿರ ಅಂದ್ರರು ಈಗ ಅವ್ರೇ ಅಷ್ಟ್ ಹೇಳ್ಯಾರಂದ್ರ ನಾವ್ ಇಪ್ಪತ್ತತ್ ದ ಸಾವಿರ ಹೇಳಿದ್ರಿ ಅವ್ರಿಗೆ
ಹಾ ಹಾ ಹಾ
ಅಷ್ಟ್ ಮೂವತ್ತೈದು ಸು್ನೆ ಯಾಕಟ್ಟು ಹೇಳೋದು ಒಂದ ಒಂದ್ ಟ್ಟಟಿ ನೋಡಿ ಹೇಳೇನ್ರಿ ಇಪ್ಪತ್ತೈದ್ ಸಾವಿರ ಆದ್ರೂ ಕೊಡ್ತ ನ್ ತಂದಿನಿ ನಾ ಅವ್ರಿಗೆ ನಮ್ ಅತ್ ರೀ ಅಂದಾರ ನೋಡಮ್ಮ ಇಪ್ಪತ್ತಐದು ಲಕ್ಷ ಅಂದಾರ ನಾನು ಅದನ್ನ ಕೇಳಿಕೇಸಿಂದ ಯಾಕ ಸಡನ್ ಆಗಿ ಕೊಡ್ಲಿ ಇನ್ನೊಂದ್ ಎರಡ್ ದಿನ ಡಿಸೈಡ್ ಮಾಡಿ ಕೊಟ್ರ ಆಯತಂತೆ ಸುಮ್ಮಗೇನ್ರಿ
ಹೌದ್ರಿ ನೀವು ದಿನ ಸ್ಕೂಟಿ ಮೇಲೆ ಹೋಗಿ ಸ್ಕೂಟಿ ಮೇಲೆ ಬರ್ತೀರಿ
ಹೂ ರಿ ಈಗ ಅದು ಇತ್ರಿ ಹಳಿದು ಒಂದ್ ವರ್ಷ ಯೂಸ್ ಮಾಡಿನ್ರಿ ಅದು ಬಾಳ ಹೊಸ ಹೊಸದ ಇರ್ಲಿ ತಗೊಮು ಅಂತ ಹೇಳಿ
ಏನ್ ಈಗೇನ್ ಪೆಟ್ರೋಲ್ ದೇ ತೊಗೋತಿರಾ ಏನ್ ಟ್ಯಾಂಕ ತೊಗೋತಿರಿ
ಇಲ್ರಿ ಪೆಟ್ರೋಲ್ ದೆ ತಗೋತಿವಿ ಅವು ಎಲೆಕ್ಟ್ರಿಕ್ ಸ್ಕೂಟಿ ರಿಪೇರಿ ಬಂದ್ವು ಅಂದ್ರ ಎಲ್ಲಿ ಎಲ್ಲಿ ರಿಪೇರಿ ಮಾಡಿ ಕೊಡ್ತರ ರೀ ಅವ್ ಕೆಲ್ಲಾ ಬ್ಯಾಟರಿ... ರಿ ಸ್ವಲ್ಪ ಬಾಳ ರೇಟನುವು ಅದಾವ್ರಿ
ಹ್ಮ್ ಹ್ಮ
ಸುಮ್ಮನೆ ಅವುಕ್ ಚ ಇದ್ಕ್ ಸುಮ್ ಒಂದು ತಿಂಗಳಿಗೆ ಒಂದ ಎಷ್ಟ್ ಹದ್ನೈದು ದಿನಕ ಒಂದು ಎರಡ್ ನೂರು ರೂಪಾಯಿ ಇದು ಪೆಟ್ರೋಲ್ ಹಾಕಸಿದರಾಯತು ಹದಿನೈದು ದಿನ ಒಡ್ತದೆ ಗಾಡಿ.
ಹ್ಮ್ ಹ್ಮ್.
ಹ್ಮ್ ಸು ಸಾಕ್ರಿ ಮತ್ತ ಹ್ಮ್ ನಾನ ದೂರ ಎನ್. ತಗೊಂಡ್ ಹೋಗಲ್ಲ ಲೋಕಲ್ ಇಲ್ಲ ತಿರಗ್ಯಡಕ್ ಬೇಕ ಆಗೆದ.
ಹ್ಮ್ ಹ್ಮ್ ಹ್ಮ್.
ಮನೀ ಒಂದ ಸ್ವಪ ದೂರ ಆತ್ವಲ್ರರಿ ಸ್ಕೂಲ್ ಟ್ಯೂಷನ್ ಅದು ಮಾಡ್ತ. ಹೊಗ್ತಿವಲ್ಲ ಸುಮ್ಮ್ನೆ ಬೇಕಾಗ್ತದ ರೀ ಸ್ವತಂತ್ರ ಚಂತಾನ ಯಾರ ಬಾ ಬಿಟ್ಟು ಬಾ ಅಂತ ಅಂದ್ರ ಯಾರಂದ್ರ ಬರಲ್ಲ ರೀ. ಸುಮ್ನೆ ನಾವೇ ಚಂತಾನ ತಿರ್ಗಾಡ್ಕೋತ್ ನಡ್ಕೋತ ಹೋಗಬೇಕತದ ಮನೀ ಒಂದ್ ದೂರ ಇದ್ದ್. ಅದೇ ಸಮೀಪ ಇದ್ರೆ ಏನು ಅನ್ಸತಿರಲಿಲ್ಲರಿ.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
ಕಂತು ಯ್ಯ ಹಾ ರೀ ಸ್ವಲ್ಪ ಡೌನ್ ಪೇಮೆಂಟ್. ಪೇಮೆಂಟ್ ಮಾಡಿ ಇನ್ನೊ ಸ್ವಲ್ಪ ಇ ಎಂ ಐ ಕಂತ ಮೇಲೆ ತಗೋಬೇಕ ಅಂತ ಅನ್ಕೊಂಡೇನ್ರಿ.
ಹ್ಮ್ ತೋಳದು ತೊಗೋತಿರಿ ಆಯಿತ್ ತೊಗೊರಿ ಹೊಸದ ತೊಗೊಂಡಬಿಡ್ರಿ ಮತ್ತ.
ಹ ಮತ್ತ್ ಸೆರ್ವಿ ಆಗ್ತದರಿ ಏಳ ಎಂಟು ವರ್ಷ ನಿಚಿಂತೆ ಇರ್ತದ್ರರಿ.
ಹ್ಮ್ ಬೇಕಾದಂಗ ಹತ್ತು ವರ್ಷ ರೀ.
ಹಾ ರೀ ಹತ್ತು ವರ್ಷತನ ಹೋಂಡಾ ಎಕ್ಟಿವ್ ಹೊಂಡಾಗಳ ಚಲೋ ಬರ್ತವೀ ರಿ ಕಂಪನಿ ಅಂದ್ರ ಹತ್ತೇನು ಹದಿನೈದು. ಇಪ್ಪತ್ ವರ್ಷ್ ತನ ಓಡ್ಸ್ಬೋದ್ರಿ ಅವನ್.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಹೆಂಗ್ ಯೂಸ್ ಮಾಡ್ತತಿವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ.
ನನಗ ಸ್ಕೂಟಿನೇ ಬರಲ್ಲಲ್ರಿ ಸ್ಕೂಟಿ ಕಲ್ಸಬೆಕ್ ನೀವು ಹೊಸ ಸ್ಕೂಟಿ ತೊಗೊರಿ ನೀವು ತೊಗೊಂಡು ಮ್ಯಾಲ ಹೇಳ್ರಿ ಕಲ್ಯಾಕ್ ಬರ್ತೀನಿ.
ಏ ಹಳಿದ್ಯಾ ಆದ್ರೀ ಸ್ಕೂಟಿ ಬಿದ್ರ ನಡಿತದ್ ಏನ್ ಮಾಡ್ತದ ಕಲಿರಿ ಬರಿ ನಮ್ ಹಳಿ ಸ್ಕೂಟಿ.. ಸ್ಕೂಟಿನೇ ಕಲಸ್ತೆನಿ ಅಂತ ಅದನ್ನ ಕಲೀರಿ ಆಮೇಲೆ ಹೊಸ. ಸ್ಕೂಟಿ ಕಲ್ಯಕತ್ತರಿ ಅಂತ ತಾನೆ ಮದ್ಲ ಹಳಿಯದು ಓಡ್ಸ್ಬೇಕ್ರೀ ಹಳಿದ ಕರೆಕ್ಟ್. ಟ್ಟೆ ಕೊಡಸಿದ್ರರು ಹೊಸ ತಾನೇ ಬಾಲೆನ್ಸ್ ಆಗ್ತದೀ ಮತ್ ಹೊಸದ ಹೋಗಿಡಿದ್ರೆ ನಾ ಏನ್ ಮಾಡ್ರಿ ಅಷ್ಟ ಕಾಸ್ಟ್ಲಿ ಕೊ. ತೊಗೊಂಡಿತ್ತು ಮತ್ತ ಯಾರ್ ಕೊಡ್ತಾರೆ ಹೇಳ ಮತ್ತ ಏನ ರಿ ಲಕ್ಷ. ಎಲ್ಲ ರೊ ಕೊಟ್ಟರ್ತೀವಿ ನೀವು ಹೋಗ ಎಲ್ರರು ಗುದ್ದಿದ್ರೆ ಅ್ರ ನಾವ ಏನ್ ಮಾಡಣ ಹೇಳ್ರಿ.
ಸದ ಬ್ಯಾಲೆನ್ಸ್ನು ಜಗ್ಗಿಬೇಕ ರಿ ಅದು ಬಾಳ ಹಿಡಿಬೇಕ ರಿ ಅದಕ್.
ಆ ಹಿಂದ ಕೂತೋರ ಕಾಲ್ ಹಚ್ಬೇಕಕ್ ನೋಡ್ರಿ ಇಲ್ಲಾಂದ್ರೆ ಬರೋದಿಲ್ರಿ ನಿಮ್ ಕಲ್ಯಕ್. ಹೂ ಎಲ್ರ ಒಂಚೂರು ಹಿಂಗ ಹಿಂಗ ಹೊಲಸಡತ್ತ ಅಂದ್ರ ಪಟ್ನವರ್ ಕಾಲ ಚಕ್ರ ಬೇಕಲ್ ರಿ ಬ್ರೇಕ್ ಹಿಡಿದ ನೀವ. ಬ್ರೇಕ್ ಹಿಡ್ತಿರ ಕಾರ್ಲ್ಲಾ ಹಚ್ಬೇಕು ಆದ್ರೆ ನಮ್ಮಂದ್ರ ಕಲ್ಸಕ್ ಆಗಲ್ರಿ ಯಾರ ದೊಡ್ಡೋರೇ ಬೇಕ ಅದಕ.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
ಗಂಡ ಮಕ್ಳ ಆಗ್ಬೇಕಕ್ ನೋಡ್ರಿ ನಿಮ್ ಬ್ಯಾಲೆನ್ಸ್ ಹಿಡಿಯವ್ರು.
ಹ್ಮ್ ಹ್ಮ್ ಹ್ಮ್.
ಮತ್ತಾರಿ ಮೇಡಮ್ರರಿ.
ಏನ ಇಲ್ಲ ನೋಡ್ರಿ ಅದೇ ಹಚ್ಚಿದ್ವಿ ರಿ ಸರ್ ಬಾನವರ್ಗ ಅವಪ್ಪ. ಅವ್ರ್ ನಂಬತ್ ತೊಂಡ್ ಅಚ್ಚಕತ್ನ್ ನಿಮ್ಗೆ ಆಚ್ಚು ಐ್ತ ಕಟ್ಟ ಹಂಗ ಐತ್ ಮುಗದ ಹಂಗ ಹಿಂಗ ಹೇಳೇತ್ ನೋಡ್ರಿ.
ಹೌದ್ರಿ ಅವರು ಬ್ಯುಸಿ ಇರ್ತ. ಇರ್ತಾ ಬಿಡ್ರಿ ಸ್ವಲ್ಪ ಹಾಸ್ಪಿಟಲ್ ತೋರ್ಸ್ಕೊದು ನಡದ್ರ ಯಾಕ ಅವ್ರ ಹೆಲ್ತ್ ಅಪ್ಸೆಟ್ ಆಗೇದೇನ್ರಿ. ಸ್ವಪ ದವಖಾನಿ ಒಂದು ತಿರ್ಗಾಡತಾರಿ ಅವ್ರು ಮೈದಿನ ಒಬ್ಬ ಬರ್ತನ್ರಿ ನಮ್. ಕೂಲಿಗ ಆ ಹುಡ್ಗ ಅಂತೇನ್ ರಿ ಸ್ವಲ್ಪ ಮೇಡಮ್ರೀ ಮನಗ್ ಹೋಗ್ತೇನ್ ರಿ. ಚಂದ ಯಾಕೋ ಅಂತ ನಾ ಕೇಳ್ದ ಹಿಂಗ್ರಿ ನಂಗ ಆರಾಮ್. ನೀ ಆರಾಮ ಇಲ್ರಿ ಸ್ವಲ್ಪ ದಾವಖನಿಗ ಕರ್ಕೊಂಡ್ ಹೋಗ್ಬೇಕು. ಅಂದಂಗ ನನ್ಗ ಕೇಳ್ದ ಯಾಕೋ ಏನ ಆಗ್ಯದ ಅಂತ. ಹಿಂಗಿ ರಿ ಬಾ ಅ ಫೋನ್ ಹಾರಿ ಹೋತೇನ್ ರ ಮೇಡ್ ಮತ್ತ ಮಧ್ಯಾಹ್ನ ಹೆಲಿಸ್ಕ್ಯಾನ್ ಹೋದೇನ್ರಿ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಹಾ ರೀ ಅದಕ್ಕೆ ಅದ್ರಾಗ ಬಿಸಿ ಇರ್ಬೇಕಂತ ಹೇಳಿ ಸುಮ್ಮಾನಾಗಿವ ನೋಡ್ರಿ. ನಾವು ಹಚ್ಚಾಕೆ ಹೋಗಿಲ್ರಿ ಅವ್ರು ಪೋನ್ ಮಾಡೇ ಇಲ್ಲ.
ಹ್ಮ್
ಮತ್ತಾರಿ ಮೇಡಮ್ ರೀ
ಏಳ್ ಹೋಗ್ತಿವಿ. ಕೇಳ್ನಲ್ರಿ ಶಿವ ಸರಿಗ್ ಫೋನ್ ಹಚ್ಚಿದ್ನಲ್ರರಿ ನೆನ್ನೀ. ಹ ಎರಡು ತಿಂಗಳ್ದು ಸೇರ್ಸಾ ಕೊಡ್ತೀನಮ್ಮ ಅಂತ ಅಂದ್ರು. ಹಾ ಆಗಸ್ಟು ಈ ತಿಂಗಳು ಲಾಸ್ಟಿಗೆ ಇಪ್ಪತ್ ಎರಡು. ಇಪ್ಪತ್ತು ಮೂವತ್ ಮೂವತ್ತೊಂದು.
ಯಾಕಂಗ ಲೇಟ್ ಮಾಡರಿ ಈ ಸ
ಯಾಕಂತ ಕೇಳಿದ್ರಿ ಇಲ್ಲಮ್ಮ ಈ ತಿಂಗಳ ಅರ್ತದಿ ಇದು ಅಷ್ಟೇ ಅ ಇಪ್ಪತ್ ನಾಕನೇ ತಾರೀಕಿಂದ ಸ್ಟಾರ್ಟ್ ಆದಲ್ಲ ಅದಕ್ ಅಕೆ ಬೇಡ ಅಂತ ಮಾಡಿವಮ್ಮ ಅಂದ್ರು ಆಯ್ತು ತೋರಿ ಸರ್ ಆಟೋ ಚಾರ್ಜು ಅದ ಹೆಂಗ್ರೀ ಸರ್ರ ಅಂತ ಕೇಳದೆ ನಾನು.
ಹ್ಞೂ
ಅದಕ್ಕ ಎಷ್ಟ್ ಕೊಡ್ತಿರಿ ಸರ್ ನಮ್ಮ ನಲ್ವತ್ತು ಬರ್ತ ಅಂತ ನಾ ಅಂದೆ.
ಹಾ
ಅದಕ್ ಅವ್ರೀ ನೋಡಮ್ಮಮ್ಮ ಇನ್ನ ಹೆಂಗೈತಿ ಹೆಂಗಿಲ್ಲ.
ಹ್ಮ್
ಅಂತಂದ್ರು ನಿಮ್ಗೆ ಒಟ್ಟು ಲಾಭ ಆಗಲ್ಲ ಲುಕ್ಷಣೆ ಏನ ಆಗಲ್ಲ ಲಾಭನೇ ಆತ ತಗೋ ನಿಮ್ಗ ಅಂತಂದ್ರು. ನಮ್ಗು ಲಾಭನು ಬೇಡ ಸರ್ ಲುಕ್ಷಣ ಬೇಡ ನಮ್ದ್ ಏಟದ ಆಟು ಕೊಡ್ರಿ ಸರ್ ಅಂತ ನಾ ಅಂದೆ.
ಹ ಅಲ್ಲಾ ನಮ್ದು ಅದು ಗಾಡಿ ಬಸಸ್ ನೀವೇ ಕೊಟ್ಟು ನಮ್ದು ಏನ್ ಐದು ಸಾವಿರ್ ಪದ ಅಟ್ಕೊಡ್ಬೇಕಂತ ಕೇಳ್ಬೇಕ್ರಿ ನೀವು ಅಷ್ಟೇ ರೀ ಅದು ಹೋಗೋ ಬರ ಚಾರ್ಜ ನೀವು ರೀ.
ಅಲ್ಲ ಅವ್ರ ಲಾಭ ಲಕ್ಷಣ ಅಂದ್ರಲ್ರೀ.
ಹಾ ಹಾ
ಹಬನ್ ಬೇಡ್ರ ಲುಕ್ಷಣ ಬೇಡ ನಮ್ ಏಟ್ ಅದ ನಲ್ವತ್ತು ಐತಿ ಟೂ ವೇ ಅಷ್ಟ್ ಕೊಡ್ರಿ ಸರ್ ಅಂತ ನಾಂದೆ. ನೋಡನ್ ತೋಂಮ ಕೊಡ್ತರ್ ಡಿಸೈಡ್ ಮಾಡಿಲ್ಲ ಎಷ್ಟು ಕೊಡ್ಬೇಕ ಅಂತ ನಾ ಕೇಳ್ದೇ ಎಷ್ಟು ಕೊಡಕ್ ಡಿಸೈಡ್ ಮಾಡಿ ಅಂತ ಕೇಳ್ದೆ ನಾನು ಇನ್ನ ಡಿಸೈಡ್ ಮಾಡಿ ಇಲ್ಲ ಮನೆ ಅಂತ ಹೇಳ್ತಾರ ಮಾಡಿರ್ತಾರಕ್ಕ ಡಿಸೈಡ್ ಹಂಗ್ ಮಾಡಿ ಮಾಡಿರ್ ಡಿಸೈಂಗ್ ಮಾಡಿಲ್ ಹೇಳ್ರಿ.
ಅಲ್ಲ ಈ ಮಂತ್ ನಿಂದ ಸ್ವಲ್ಪ ಇದು ಮಾಡ್ತಿರ್ಬೇಕ್ರೀ ನೋಡಮ ಈಗ ಹೆಂಗು ಪೇಮೆಂಟ್ ಮಾಡಿಲ್ಲಲ್ಲವಾ. ಡಿಸೈಡ್ ಮಾಡಿ ಎಷ್ಟ್ ಆಕ್ತಾರಂತ ನೋಡನ ತಡೀರಿ.
ಹ್ಮ್
ಅಲ್ಲಾ ಡಿಸೈಡ್ ಮಾಡ್ಲಾರ್ದೆ ಹೆಂಗ ಇದು ಮಾಡ್ತಾರಲ್ಲಾ ಹಾರೀ ಒಂದ್ ಸರಿ ಪೇಮೆಂಟ್ ಆಗತ್ತನ ಗೊತ್ತಾಗಲ್ರೀ.
ಒಂದ ದಿನಕ್ಕೆ ಟ್ವೆಂಟಿನಿ ಅಂದ್ರ ಆಗಲ್ಲರೀ ಸರ್ ಫೋರ್ಟಿ ಕೊಡ್ರಿ ಅಂತ ಕೇಳ್ತೀತ್ ನೋಡ್ರೀ ನಾನು. ಹಾಗ ನಮ್ ದೂರ ದಿನ ಹೋಗ್ ಬರೋದು ಆಟೋ ಚಾರ್ಜ್ ಮದ್ಲ್ ಕಮ್ಮಿ ಇತ್ರಿ ಹೋದ್ಸಲನೇ. ಹದ್ನೈದ್ ಇತ್ರೀ ಹೋಗದ ಬರ ಮೂವತ್ ಇತ್ತು ಮತ್ ಇಪ್ಪತ್ ಮಾಡ್ಯಾರೀ.
ಈ ಪೆಟ್ರೋಲ್ ರೇಟ್ ಜಾಸ್ತಿ ಆಗದಲ್ರೀ ಅದಕ್ ಅವರು ಆಟೋದರು ಹೆಚ್ಚ್ ಮಾಡ್ಯಾರೆ.
ಕೇಳಲ್ಲ ಬಿಡಲ್ರೀ ಮೊಲವಾಗ ಬಸ್ ಗೊತ್ತಿದ್ದೆ ಒಂದ್ ಸೈಡ್ ಬಸ್ಸೀಗೋಗ್ ಮತ್ತೆ ಒಂದ್ ಸೈಡ್ ಯಾರಾರ ಹಿಂಗ್ ಸಿಕತ್ತಿದ್ರು ಬರ್ತಿದ್ದಿದೆ.
ಈಗ ಅಂದ್ರೆ ಎರಡ್ ಸೈಡ್ ಆಟೋಕ ಆಟೋದ್ ಮೇಗೆ ನಿಂತಂಗ್ ಆಗ್ಬಿಟೈತೆ ಈಗ.
ಹೌದ್ರಿ ನೀವು ಎರಡು ಸರಿ ಆಟೋಕ ಅಂದ್ರ ಮಾತ್ತ ರೋಕ್ಕ ಅವ್ರು ಮುಗಸ್ ಬಿಡ್ಬೇಕಲ್ರಿ ತಿಂಗಳಿಗೆ ಇಷ್ಟ್ ಎಷ್ಟ ಅಂತಷ್ಟ ಮುಗಸ್ರಿ ಅದೇ ರೊಕ್ಕ ಅವ್ರ ಏನ್ ಟಿ ಅದ ಹಾಕ್ತಲ್ಲ ಅದನ್ನ ಅಲ್ಲಿ ಕೊಟ್ಟ ಬಿಡ್ರಿಲ್ರಿ.
ಇಲ್ರರೀ ಹೆಂಗಂದ್ರ ಹೋಗಾಗ ಒಂದ್ ಸರಿ ಗಾಡಿ ಮ್ಯಂಗಗೆ ವೊತೀನ್ರೀ ನಾನು.
ಹಾ
ಹ್ಮ ಬರಾಗ ದಿನ ಆಟಕ್ ಬರ್ತೀನಿ
ಹೌದ್ರೀ
ಹೋಗಾಗ ಯಾವ ಮತ್ ನಾಕಕ್ ಆಗರ್ತಲ್ರಿ ನಾಕಕ್ ಸರ್ಗಳು ಅವ್ರು ಹೊಂಟಿರ್ತ ರರಿ ಯಾರ ಹೊಂಟಿದ್ರು ಮಾಡಿದ್ ಕೈ ಇಲ್ರಿ ಪರಿಚಯ ಇರಾರ ಇರ್ತಾರೀ ಹಿಂಗ ನಾ ಹಿಂಗ ಟ್ಯೂಷನ್ ಮಾಡ್ತೆ ಅಂದ ಓ್ತದ್ರಿ ಹ ಕರ್ಕೊಂಡ್ ಓದ್ತ್ರೀ
ಹೌದ್ರಿ
ಬರಾಗ ಆಟೋಗೆ ಬರ್ಬೇಕು
ಹಾ ರೀ ತ್ರಿ ಮೇಡಮ್ರರಿ ಹಸ್ತನಿ ಸ್ವಲ್ಪ ಇಲ್ ಯಾರೋ ಬಂದರಿ
ಹ ಸರಿ ಆಯ್ತು ಅವ್ರಿ ಸರಿ
ಸರಿ